ಹ ಹ್ಮ್
ಏನ್ ಮಾಡ್ತಾ ಇದ್ದೀರಾ ಆಯ್ತು ನಿಮ್ದು
ಇವಾಗ ಕಾಲೇಜ್ ಇಂದ ಬಂದ್ವಿ
ಬಂದು ಊಟ ಮಾಡಿ ಸ್ವಲ್ಪ ಫೋನ್ ನೋಡಿದ್ರ ಆಯ್ತಂತ ಕುೂಂತೀನಿ
ನಾವು ಇವಾಗಮ್ದ ಬೇಡ ಕಾಯಸಬಿಟ್ಟು
ಹ್ಮ ಹ ಇವತ್ ಯಾಕೆ ಜಲ್ದಿ ಬಿಟ್ಟಿತು ಸ್ಟಾರ್ಟ್ ಆಗೋದು ಒಂಬತ್ತವರೆಗ ಬಿಡೋದು ಐದ್ ಗಂಟೆಕ್ ಅಂದ್ರಲ್ವಾ ನಮ್ಮ ಅಕ್ಕ
ಹೌದಾ ನಮ್ಮಲ ಹತ್ತಕ್ಕಾಗಿ ಮೂರ್ ಗಂಟೆಗೆ ಬಿಡ್ತಾರೆ ಇವತ್ ಬುಧವಾರ ಅಲ್ವಾ
ಹಾ
ಹಾಗಾಗಿ ಸ್ವಲ್ಪ್ ಬೇಗ
ಹ ನಮ್ಮ ಅಕ್ಕನು ಹಚ್ಚಿತಾಳಲ್ವಾ ಹ ನಮ್ಮ ಅಕ್ಕನ ಹಚ್ಚಿದಾಳಲ್ವಾ ಸಾಯಂಕಾಲ ಐದ್ ಗಂಟೆಕ್ಕೆ ಬಿಡುತ್ತೆ
ಹೌದಾ ನಮ್ದು ಬಿಡು ತೇ ಐದು ಗಂಟೆಗೆ
ಹಾ ಅಲ್ಲಿ ನೆಟ್ವರ್ಕ್ ಇಲ್ವಾ ಸರಯತ
ಕೆಳಸ್ತ ಇಲ್ವಾ ನಾ ಮಾತಾಡೋದು
ಹಾ ಇವಾಗ ಕೇಳಿಸ್ತಾ ಇದೆ
ಹೌದಾ ನೆಟ್ವರ್ಕ್ ಇಶ್ಯೂ ಇರ್ಬೋದು
ಹ್ಮ್ ಹ್ಮ್
ಹ್ಮ್ ವರ್ಕ್ ಎಲ್ಲಾ ಜಾಸ್ತಿ ಇರುತ್ತಲ್ಲ ಬಿಎಡ್ ಅಲ್ಲಿ
ಹಾ ಹೌದು
ಹ್ಮ್ ಅಂದ್ರೆ ಅವ ಎಲ್ಲಾ ಚಾಟ್ ಮಾಡೋದು ಹಾ
ಹಾ
ನಾವೆಲ್ಲ ಪ್ರಿಪೇರ್ ಆಗಿ ಮತ್ತ ಅಲ್ಲಿ ಹೋಗಿ ಮಕ್ಳಿಗೆ ಹೇಳ್ಬೇಕಲ್ಲ
ಹಾ ಗೌರ್ಮೆಂಟ್ ಸೀಟ್ ಸಿಕ್ಕದಾ
ಹಾ ಗೌರ್ಮೆಂಟ್ ಸೀಟೇ ಆಗಿದೆ
ಗೌರ್ಮೆಂಟ್ ಅಂದ್ರೂ ಎಷ್ಟ ಆಯ್ತು ಅಮೌಂಟ್
ಅಂದ್ರೆ ಎರಡು ವರ್ಷ ಒಂದ್ ಲಕ್ಷ ಬರುತ್ತಂತೆ ಕಾಲೇಜ್ದು ಮೂವತ್ತಿದೆ
ಹೌದು
ಎರಡು ವರ್ಷ ಅಂದ್ರೆ ಒಂದ್ ಬರುತ್ತ
ಹಾ
ಹ್ಮ್ ಇವಾಗ ಒಂದ್ ಸೆಮ್ ಕಂಪ್ಲೀಟ್ ಆಯ್ತು ಇನ್ನೂ ಎಕ್ಸಾಮ್ ಮುಗ್ದಿಲ್ಲ ಎಕ್ಸಾಮ್ ಬರ್ದ್ರೆ ಒಂದ ಸೇಮ್ ಮುಗೀತು
ಹಾ
ಎಲ್ಲಾ ಬಿಎಡ್ ಅಲ್ಲಿ ಜನ ಅಂದ್ರೆ ಹುಡ್ಗಿಯರ ಬಾಯ ಹತ್ರ ಕೇಳ್ತಿದ್ರೆ ಬರೇ ಸಾರಿ ಉಟ್ಕೊಳೋದ ಹಳ್ತಾರ ಅಂತ ಹೇಳ್ತಿದ್ರು
ಇಲ್ಲ ಚೂಡಿದಾರನು ಇರುತ್ತೆ
ನಮ್ಮ ಹತ್ರ ಸಾರಿ ಇದೆ ಅಂದ್ರೆ ಅದೇನಪ್ಪಾ ಬಿಎಡ್ ಅಲ್ಲಿ ಬರೇ ಒಂದ ಒನ್ ಇಯರ್ ಸೀರೆ ಉಟ್ಕೋದೇ ಹೇಳ್ಕೊಡ್ತಾರಾ ಅಂತ ಈತರ ಫ್ರೆಂಡ್ಸ್ ಎಲ್ಲ ಹೇಳಿಲ್ವಾ ನಿಮ್ಗೆ
ಡಿಗ್ರಿ ಎಲ್ಲಿ ಹೋಗಸಿರಿ ಹಲೋ
ಹಾ
ಡಿಗ್ರಿ ಎಲ್ಲಿ ಮುಗ್ಸಿರಿ
ನಾವು ಡಿಗ್ರಿ ಅಲ್ಲೇ ಸಿದೇವೆ ಅಂದ್ರೆ ನಮಗೆ ಅಲ್ಲೇ ಮೈಸೂರಲ್ಲ ಅಲ್ಲ ಅಲ್ಲೇ ಸಮಯಪಾಗುತ್ತ ಡಿಗ್ರಿ
ಹ
ಹಾಗಾಗಿ ಇವಾಗ ಒಂದ್ ಸಮ್ ಮುಗೀತು ನಮ್ದು ನೀವೇನ್ ಓದ್ತಾ ಇದ್ದೀರಾ
ನಾವ ಇವಾಗ ಡಿಗ್ರಿ ಫಿಫತ್ ಸೆಮ್ರಿ
ಅಂದ್ರೆ ಡಿಗ್ರಿ ಫೈನಲ್ ಇಯರ್ ಬಿ ಎ ಏನ್ ಬಿ ಎ ಮಾಡಿ ಇದರ ಬಿ
ಆ ಬಿ ಎಸ್ ಸಿ
ಬಿ ಎಸ್ ಸಿ ನಾರ್ಮಲ್ ಬಿಎಸ್ ಸಿ ನ ಬಿ ಎಸ್ ಸಿ ನರ್ಸಿಂಗ್
ಇಲ್ಲ ನಾರ್ಮಲ್ ಬಿ ಎಸಿ
ಅಂದ್ರೆ ಇದಕ್ಕೂ ಮುಂದೆ ನೆಕ್ಸ್ಟ್ ತ್ರೀ ಮೂರು ವರ್ಷ ಮುಗಿಯನ ಬಿ ಎಡ್ ಮಾಡ್ಬೇಕು
ಬಿ ಎಡ್ ಎ ಮಾಡಬೇಕು
ಬೇಡ ಅಂದ್ರೆ ಮುಂದೆ ಮಾಡ್ಬೇಕಾ
ಹಾ ಮಾಡ್ಬೇಕು
ಏನು ಮದ್ವೆದ ಏನು ಆಗಲ್ವಾ
ಇನ್ನುೂ ಇಲ್ಲ ಬಿ ಎಡ್ ಮುಗಿದನೇ ನೋಡ್ತಾರೆ ಮನೆಯಲ್ಲಿ
ಹೌದಾ ನಿಮ್ಗ ಯಾವ ತರ ಇರೋ ಹುಡುಗ ಬೇಕು ಅಂದ್ರೆ ಈ ತರ ಜಾಬ್ ಇದ್ದಾರಾ
ಹ್ಮ ಒಳ್ಳೆ ಒಳ್ಳೆಗ್ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು
ಹೌದ ಹೌದು
ಹ್ಮ
ಹ್ಮ್ ಹೌದಾ ಹೌದಾ ಅಂದ್ರೆ ಈಥರ ಹೆಣ್ಮಕ್ಳಿಗೆ ಆಸೆ ಇರುತ್ತಲ್ಲ ನಾ ಈಥರ ಇರೋರನ್ನೇ ಮದುವೆ ಆಗ್ಬೇಕು
ಹ್ಮ ನಿಮ್ಗೆ ಯಾವತರ ಇಷ್ಟ
ನಮ್ಗೂ ಹಾಗೇನ್ ಏನಿಲ್ಲ ನಮ್ಗೂ ಮನೆಯಲ್ಲ ಇದ್ದಾರೆ ಅಂದ್ರೆ ಅಮ್ಮನ್ ಕಡೆ ಅವ್ರೆ
ಹಾ ಹಾ ನಿಮ್ ಫ್ರೆಂಡ್ಸ್ ಎಲ್ಲಾ ಮದ್ವೆ ಆಗಿದೆ
ಹಾ ನಮ್ ಫ್ರೆಂಡ್ಸ್ ಎಲ್ಲ ಮದುವೆ ಆಗಿದ್ದಾರೆ ಪಿ ಯು ಸಿ ಅಲ್ಲೇ ಪಿ ಯು ಸಿ ಮುಗಿಯನ ಮದುವೆ ಆದ್ರು ಎಲ್ರುೂ ನೆಕ್ಸ್ಟ್ ನಮ್ದು ಡಿಗ್ರಿ ರೀಕಂಪ್ಲೇಂಟ್ ಆಯಿತು
ಹ್ಮ
ಇವಾಗ ಬೇಡ್ ಮಾಡದು ಪ್ಯುಸಿಯಲ್ಲಿ ಇದ್ದರು ಕಾಂಪಿಟೇಟಿವ್ನೆೇ ಓದ್ತಿದ್ದೆ ಒಂದ್ ಮತ್
ಹ್ಮ್ ಹ್ಮ್ ಸೇಮಪಚ ನಾನು ನಾನು ಕಾಂಪಿಟಿವ್ ಓದಾಕತಿದ್ದೆ ಆಮೇಲೆ ಆಮೇ ಫುಲ್ ಟಪ್ಪು ಅನ್ಸ್ತು ಬಿಟ್ಬಿಟ್ಟೆ
ಇವಾಗ ಪೀಸ ಬಿಟ್ಟಿದಾರಲ್ಲ ಹಾಕ್ಬೇಕ್ರಿ
ಇಲ್ಲ ಇಲ್ಲ ನಾ ಹಾಕಲ್ಲ ಆಐಟ್ ಇಲ್ಲ
ಹೈಟ್ ಇಲ್ವಾ ಹೌದು ನಮ್ದು ವೈಟ್ ಇಲ್ಲ ಹಾಗಾಗೇ ಬಿ ಎಡ್ ಮಾಡಿದ್ದೇವೆ
ಹ್ಮ್
ನಮ ಫ್ರೆಂಡ್ ಒಬ್ಳು ಹಾಕಿದ್ದಾಳೆ ಇವಾಗೆ
ಹಾ ಹಾ ನಾವು್ ಫ್ರೆಂಡ ಒಬ್ಳು ಹಾಕಿದಾಳೆ ಹ್ಮ್
ಎಲ್ಲ ಅದೇ ಕೋಚಿಂಗ್ ತಗೊಂಡ್ರೆ ಏನು ಅನ್ಸಲ್ಲ
ಹ್ಮ್ ಹ್ಮ್
ನಮ್ಮ ತಂಗಿ ಇವಾಗ ಹೋಗ್ ಬಂದಿದ್ದಾಳ ಕೋಚಿಂಗ
ಹ್ಮ
ಅಂದ್ರೆ ಇಲ್ಲೆಲ್ಲಾ ಆಲ್ ಸಬ್ಜೆಕ್ಟ್ ಹೇಳತ್ತಾರೆ ಎಚ್ ಡಿಏ ಎಫ್ ಡಿ ಏ
ತಿಂಗಳ ಎಷ್ಟು ಅಮೌಂಟ್
ಅಂದರೆ ಮೂರು ತಿಂಗಳ ಇರುತ್ತಾ ಕೋಚಿಂಗ್ ಇರೋದು
ಹ್ಮ್
ಅಂದ್ರೆ ಕೋಚಿಂಗ್ದು ಹತ್ತ್ ಸಾವಿರ ರೂಪಾಯಿ ಇರುತ್ತಾ ಮೂರ್ ತಿಂಗಳ ಸೇರಸಿ
ಆಾ ಹಾ
ಈ ಕಡೆಲ್ಲಾ ಪಿ ಜಿ ಮೆಸ್ ಮಾಡ್ತೀವಿ ಎಲ್ಲಾ ಊಟಕ್ಕ ಅದೆಲ್ಲ ಸರಿ ಒಂದ ಇಪ್ಪತ್ತೈದು ಬರುತ್ತೆ
ಹ್ಮ್
ಮೂರ್ ತಿಂಗಳು ಅವ್ರು ಹೇಳ್ಕೊಡ್ತಾರೆ ಒಂದ್ ತಿಂಗಳು ಏನದ ಹೆಚ್ಚಿಗ ಇರತ್ತ
ಹ್ಮ
ಅಂದ್ರೆ ಅದಕ್ಕೆ ಅಮೌಂಟ್ ಇರೋಂಗಿಲ್ಲ
ಹ್ಮ್
ಹ್ಮ್ ನೀವ್ ಹೋಗ್ಬೇಕಾ ಕೋಚಿಂಗ್
ಇಲ್ಲ ಎಲ್ಲಿ ಧಾರವಾಡ ಹೋಗಿದ್ಲಾ ಬಿಜಾಪುರ ಹೋಗಿದ್ಲಾ
ಬಿಜಾಪುರ ಹೋಗಿದ್ದ್ರು
ಹ್ಮ್
ಗೆಜ್ಜಿ ಕೆರಿಯರ್ ಅಕಾಡೆಮಿ ಇದೆ ಅಲ್ಲ ಕೇಳಿದರಾ
ಹಾ ಕೇಳಿದ್ದೀವಿ
ಹ್ಮ್ ಅಲ್ಲಿಗೆ ಹೋಗಿದ್ದಳು ಅಂದ್ರೆಕೀ ಹೋಗಿ ಬರೋದಕ್ಕೆ ಪೀಸಿ ಕರೆದ್ರ ಇವಾಗ
ಹೂ
ಹಾಕಿದ್ದಾಳೆ ಅಪ್ಲಿಕೇಶನ್
ಸೈನಿಕ್ರಾ ಆಗಿಲ್ಲಾವ
ಇಲ್ಲ ಇಲ್ಲ ಆಗಿಲ್ಲ ನಿಮ್ಮೂರೆಲ್ಲ ಆಗಿದ್ದಾರಾ
ಹಾ ಆಗಿದ್ದಾರೆ ಮೊನ್ನೆ ಬಂದ್ರು ಆರು ತಿಂಗಳು ಕೋಚ್ ಕೋಚಿಂಗ್ ಹೋಗಿ ಮೊನ್ನೆ ಬಂದ್ರೆ ಅವರು ಈ ಊರ ಎಲ್ಲಾ ಮೆರವಣಿಗೆ ಮಾಡಿದ್ರು
ನಿಮ್ಮೂರವರೇ ಆಗಿದ್ದಾರಾ
ಹಾ ನಮ್ಮ್ ತಮ್ಮ ಆಬೇಕು
ಹೌದಾ ಅಂದ್ರೆ ನಿಮ್ಕೂ ಸಣ್ಣವ್ರ ಅವ್ರು ಅಂದ್ರೆ ಹದ್ನೇಳು ವರ್ಷ ಹದ್ನಾರು ವರ್ಷ ಇದೆ ಅವ್ರಿಗೆ ಅದು ಅಲ್ಲಿ ಬಪ್ಪರಿಗೆಯಲ್ಲಿ ಅಂತ ತೋರ್ಸಿದಾರಲ್ಲ ವಿಡಿಯೋದಲ್ಲಿ
ಇಲ್ಲ ಗೇದ್ಲಮೇರಿ ಹುಡುಗಾದು
ಹೌದ್ವಾ ಇಷ್ಟು ಚಿಕ್ಕ ವಯಸ್ಸಿಗೆ ಸೋಲ್ಜರಾಗಿದಾನ
ಹೂಂ
ಓ ಊರಲ್ಲಿ ಒಂಥರ ಎಲ್ಲ ಹೆಮ್ಮೆ ಇದೆ
ಹಾ ಏನು ಊರಾಗೆಲ್ಲ ಮೆರವಣಿಗೆ ಮಾಡಿದ್ದಾರೆ ಸ್ಕೂಲು ಮತ್ತೈಸ್ಕೂಲು ಊರ ಗುದ್ ದೇವಸ್ಥಾನ ಅಲ್ಲೆಲ್ಲಾ ಮೆರವಣಿಗೆ ಮಾಡಿದಿದ್ದಾರೆ ಆತನ
ಹೌದಾ ಮನೇಲೆೆಲ್ಲಾ ಅವ್ರ ಅಪ್ಪ ಅಮ್ಮ ಎಷ್ಟು ಸಂತ್
ಇಷ್ಟು ಸಂತೋಷನ ಅವ್ರಿಗೂ ಮೆರವಣಿಗೆ ಮಾಡಿದಾರೆ
ಓ ಕೇಳೋಕೆ ಒಂದ ತರ ಖುಷಿ ನಮ್ಗೆ ಆಕ್ ತಿವಿ ಅಂದ್ರೆ ಊರಲ್ಲಿ ಒಬ್ಬ ಸೈನಿಕ ಇದ್ರೆ ಆ ಊರೇ ಬೇರೆ
ಈ ಪ್ರಥಮ ಬಾರಿ ನಮ್ಮೂರಲ್ಲಿ ಆಗಿರೋದು
ಹೌದು
ನಮ್ಮೂರು ಸ್ಟಾರ್ಟ್ ಆಗುತ್ತಲ್ವಾ ಅಲ್ಲಿಂತ್ರ ಹಿಡಿದು ಊರೆಲ್ಲ ಮೆರವಣಿಗೆ ಮಾಡಿದ್ದಾರೆ
ಹೌದು ನೋಡಿದೀವಿ ನಾವು ಅವರು ಬಪ್ಪರಿಗೆ ಅಂತ ತೋರ್ರಿಸಿದ್ರು ವಿಡಿಯೋದಲ್ಲಿ ಹಾಕಿದ್ರು ನಮ್ ಫ್ರೆಂಡ್ಸು ಒಂದಿಬ್ರು.
ಯಾರಾಕಿದ್ರು
ಈ ಪಿ ಯು ಸಿ ಫ್ರೆಂಡ್ಸ್ ಇದ್ರಾ ಅವ್ರು
ಇಲ್ಲ ನಮ್ಮೂರಲ್ಲಿ ಆಗಿದಾರೆ ಯಾರ ಹಾಕಿಲ್ಲ ಆದ್ರ
ಹೌದ್ವಾ ನಮ್ಮ ಹತ್ರ ಯಾರೋ ಒನ್ ನಮ್ದು ಪಿ ಯು ಸಿ ಫ್ರೆಂಡ್ಸ್ ಹಾಕಿದ್ಳು ಮನ್ನೆೆ
ಹೌದಾ ಇಲ್ಲ ನಮ್ಮೂರರು ಅವ ಹೆಂಗಿದ್ದ ಹೇಳಿ
ಅಂದ್ರೆ ಇಬ್ರಾಗಿದ್ದಾರ ಹಂಗಂದ್ರ್
ಇಲ್ಲ ಒಬ್ರು ಒಬ್ರು
ಒಬ್ರು ನೋಡ್ದೆ ಅಷ್ಟೊಂದ್ ನೆನ್ಪೇನ್ ಇಲ್ಲ ನಮ್
ಹ್ಮ್
ಅಂದ್ರೆ ಊರಲ್ಲೆಲ್ಲಾ ಸ್ಕೂಲಲ್ಲೆಲ್ಲ ಅವರು ಸನ್ಮಾನ ಮಾಡಿದ್ದಾರೆ
ಹಾ ಸನ್ಮಾನ ಮಾಡಿದ್ದಾರೆ
ಹ್ಮ್
ನಿಮ್ಮೂರಲ್ಲಿ ಒಬ್ರು ಸೈನಿಕರಾದ್ರು ಇವಾಗ
ಹಾ ಆದ್ರ ನೋಡ್ರಿ
ನಮ್ಮೂರಲ್ಲಿ ಬರೆ ಜಾಸ್ತಿ ಅಂದ್ರೆ ಪೊಲೀಸೇ ಇದಾರೆ ಹಲೋ
ಹಾ ಹಾ ಹಾ ಹೇಳಿ